ಹ
ಇನ್
ಏನ್ ಮಾಡ್ತಿದೀಯಾ
ಏ ಮೇೂ ಗೇಮ್ ಮಾಡಬೇಕಂತ ಇದ್ದೆ ನೀ ಫೋನ್ ಮಾಡ್ದ
ಹ್ಮ ಹಊಂತ
ಗೇಮನ್ನ ಆಡಂಬ ಮತ್ತೆ ಗೇಮು
ಹ್ಮ್ ಹ್ಮ್
ಹ್ಮ್ ಹಾ ಗೇಮು ಗೇಮು
ನಾನು ಒಬ್ಬ್ರಿ ಮೆಸೇಜ್ ಕಳ್ಸಿದ್ದೆ ಹ ಅವರಿಗೊಂದು ಹ ಹ ಇದನ್ನೇ ಹೇಳ್ತೀನ ನೋಡ
ಹಾ
ಹ ಅವರು ಏನ್ ಹೇಳಿದ್ದಾರೆ ಅಂದ್ರೆ ನಿನ್ ಮಾತು ದಯವಿಟ್ಟು ಹೆಲ್ತ್ ಕೇರ್ ಪ್ರೊಫೆಷನಲ್ ಹತ್ತಿರಾ ಎಪ್ಪತ್ತೆಂಟು ಕಳಿಸಿದ್ರೆ
ಹ್ಮ
ನಾನ ಅವಿಗೆ ಇನ್ನೊಂದು ನಿಮಷ ಕಳಸ್ತೀನಿ
ಹಾ
ಮತ್ತೆ ಅದೇ ಕಳಸ್ತಾರೆ ಆಯ್ ನೀನು ಮತ್ತೆ ಕೇಳಕ್ ನಾನು ಇಲ್ಲಿ ದಿನಿಚಿನ್ನ ದಯವಿಟ್ಟು ಹೆಲ್ತ್ ಕೇರ್ ಪ್ರೊಫೆಷನಲ್ ಹತ್ರ ಇದೇ ವಿಷಯನ ಹೇಳುವಂತಾರೆ ನಾನು ಇಲ್ಲ ಅಂತೀನಿ
ಹಾ
ಅವೌರು ನೀನ್
ಯಾರ ಅವರು
ಅಪ್ಪ ಹೇಳ್ತನ್ ಕೇಳ ನಿನ್ ಮನಸಿನ ನಾಪ ನಪ್ಪ ಹತ್ತರ ಆಯ್ತು ಇನ್ನು ದಯವಿಟ್ಟು ಹೆಲ್ತ್ ಕೇರ್ ಪ್ರೊಫೆಷನಲ್ ಹತ್ರ ಇದೇ ವಿಷಯ ಹೇಳೋ ಅಂತಾರೆ ನಾನು ಹ್ಮ್ ಮಾಡ್ದ ಅಂತ ಆಗ್ತೀನಿ
ಹ್ಮ್
ಮಾಡದೆ ಅಂತ ಆಗ್ತೀನಿ
ಹ್ಮ
ಚಿನಿ ಮತ್ತು ಹೇಳ್ತಿದ್ದೀನಿ ಚಿನಿ ದಯವಿಟ್ಟು ಇದನ್ನೇ ಮಾಡುವಂತಾರೆ
ಏನು
ನಾನು ಇಲ್ಲಾ
ಹ್ಮ್ ಏನಂದ್ರು ಮತ್ತೆದು ಹಾ ಏನಂತ ಅಂದರು ಏನಂದ್ರು ಏಳ
ಹೇಳ್ತಿನ್ ತಡಿರಿ ಅವರು ಏನ್ ಮಾಡ್ರರು ಒಪ್ಪಕ ಇದ ಮಾಡ್ತಿದ್ದಾರೆ
ಹ್ಮ
ಹ್ಮ
ಹ್ಮ್ ಇನ್ನೆ
ಅವ್ರ ಏನ್ ಮಾಡಿದ್ರು ಒಪ್ಕೋಳಕ್ಕೆ ರೆಡಿ ಇಲ್ಲ ಹ್ಮ
ಅಲ್ಲಿನ್ ಗೇಮ್ ಆಡಸ್ತಾರೆ ಹೋಗಿ ಆಡೋಣ ಬಾ ಹ್ಮ್ ಗಮು
ಹ್ಮ್
ಹ್ಮ್ ಕೆಮ ಗಮು
ಹ್ಮ್ ನುಲ್ಲ
ಗೇಮ್ ಮಳೆ ಹೋಗ ಆಡ್ತಿದ್ರ ಬಾ ಹ್ಮ
ಹ್ಮ್
ಇನ್ನೆ ಮತ್ತೆ ಹ್ಮ್
ಆ ಮ ಕರ್ಷಿತನಗಳು ಅಯಾಮರ್ ಪರಿವ ಚಿ ಐ ಕ್ಯಾನ್ ಹೆಲ್ಪ್ ಯು ರೈಟ್ ದ ಮೆಸೇಜ್ ಹೂ ಇಸ್ ದ ಹೂ ಇಸ ಇಟ್ ಪಾರ್ಕ್ ಅಂಡ್ ವಾಟ್ ಡೂ ಯು ವಾಂಟ್ ಟು ಸೇ್ ಫಾರ್ ಎಕ್ಸಾಮಂಪಲ್ ಫ್ರಲಿ ಫ್ಯಾಮಿಲಿ ಡ್ ಇ್ ಕ್ ಫೀಲ್ ಟ ಹೆವಿ ರೈಡ್ ನ ಪ್ಲೀಸ್ ಕಲ್ ಸಮನ್ ಯೂ ಟ್ರಸ್ಟ್ ಹ ಓಕೆ ನಾನೇನಂದು ಕೊಳಿಸ್ತೀನಿ ಇದನ್ ಕಳಿಸ್ತೀನಿ ಅದಕ್ಕೆ ನಾನು ಓಕೆ ಜ ಏ್ ಬೇಡ ಏ್ ಬೇಡ ಇಂಗ್ ಡಿಸ್ಟಪ್ ಆಗುತ್ತೆ ಬೇಡ ಇಂಗ್ ಆಗುತ್ತ ಈ ಸಿ ಇದ್ದಲ್ಲೂ ಫ್ಯಾನ್ ಆಗ್ತಲ್ಲ ಇಪ್ ಆಗುತ್ತೆ ಇದರಲ್ಲಿ ಹಲೋ
ಹ
ಬೇರ ಹ್ಮ್ ಇಲ್ಲ ನಾನೀಗ ಹೋಗೆ ಆಯ್ತು ನನ್ ಫ್ರೆಂಡ್ ನನ್ ಫ್ರೆಂಡ್ ಬಗ್ಗೆ ಮಾತಾಡ್ತೀನಿ ಅಂತನಿ ಎಕ್ಸಂಪಲ್ ಹ ಫ್ರೆಂಡ್ ಅಂತ ಹಾಕ್ತೀನಿ ಸರಿ ನೋಡಿದಿದ್ದಾರೆ ಹಾ ಆಯ್ತಯ್ತನಿ
ರಿಪ್ಲ ಕೋಟ್ರ
ತ್ರೀ ಎಕ್ಸಾಮಂಪಲ್ ಮೆಸೇಜ್ ಚ ಸೇ ಪಂಡ ಕ ವೈಪ್ ಫಾರ್ ದ ಫಸ್ಟ್ ಚಾರ್ಟ್ ಕ್ಯಾಜುಯರಿ ಅಸ್ ಹನಸ್ಟಿ
ಹ್ಮ್ ಹ
ಇಂಗ್ಲಿಷ್ ಆಗತ್ತ ನಿಂಗೆ ಹಾ ನೋಡಿ ಯ ಹ್ಮ ಐ ಹ್ಯಾವ್ ಬೀನ್ ಫೀಲಿಂಗ್ ರಿಯಾಲಿ ಐ ಡಿಂಟ್ ನೋ ಟು ಕಾಲ್ ಕ್ಯನ್ ಉ ಚಾಟ ಸಮಥಿಂಗ ಜಸ್ನರ್ ಸಮನ್ಟು ಲೀಜನ್ ಶಾರ್ಟ ಇನ್ನೊಂದು ಬರುತ್ತೆ ಶಾರ್ಟ್ ಡೈರೆಕ್ಟ್ ಬೇ ತಿಂಗ ಕ ಯ ಬೈಟ್ ಹಗ್ ತೌಕ್ ಫಾರ್ ಮೀ ಬ್ರೈಟ್ ನೌ ಆರ್ ಯು ಫೀಲ್ ಟು ಟಾಕ್
ಹಾ
ಇಟ ಇಟರ್ ಹಲ್ಪೆ ಲ
ಹ್ಮ್
ಟೆಕ್ಸ್ಟೀಮ ಡೆಕ್ಸ್ಟ್ ವೆನ್ ಇಟ್ ಈಸ್ ಆಲ್ ಟು ಸೇವ್ ಇಟ್ ಔಟ್ ಲಾವ್ ಐ ಆ ನಾಟ್ ಓಕೆ ಅಂಡ್ ಐಡಿಂಗ್ ಐ ಡೋಂಟ್ ವಾಂಟ್ ಟ ಬಿ ಅಲೋನ್ ವಿತ್ ದಿಸ್ ಕೆನ್ ಯು ಸಿಟ್ ವಿ ಮೀ ಫರ್ ಎ ಬೈಟ್ ಇವನ್ ಆನ್ ಕಾಲ್ ಯು ಕ್ಯಾನ್ ಕಾಪಿ ಒನ್ ಆಂಡ್ ಟ್ವೀಕ್ ಇಂಡ ವಿತ್ ಯುವರ್
ಹ್ಮ
ಆಡ್
ಓಕೆ
ಅದು ಒಂದ್ಗೆ ಯಾವತರ ಐತೆ ಹ್ಮ ಅತರ..
ಹ್ಮ ಇಹ್ಮ್ಮ್ಮ್ ಮತ್ತೆ ಹೇಳ್ಬಟ್ಟ ನೀನೆ..
ಹ್ಮ್ ಈ ತರನ ಐತೆ ಮತ್ತೆ ಏನ್ ಮಾಡ್ತಿದಿಯಾ.
ನಂಗೆ ಸುಮ್ಕೆ ಇದ್ದೀನಿ
ಹ್ಮ್.
ನೀನು ಹೇಳಬೇಕು ನೀನು ಹೇಳಬೇಕು
ಹಕ
ಎಲ್ದತ್ತು
ಹ್ಮ್ ಇನ್ನೊಂದು ಕಥೆ ಹೇಳ್ತಿಯ
ಹೇಳು.
ಹ್ಮ್
ಹ್ಮ್ ಹೇಳ
ಸರಿ ಚಿನ್ನಿ ನನಗೆ ಅರ್ಥ ಆಯಿತು ಈಗ ಸ್ನೇಹಿತ. ಸ್ನೇಹಿತ ಗೇಯತಿಗೆ ಕಳುಸು. ಬಾರದ ಮೂರು ಎಕ್ಸಾಂಪಲ್ ಮೆಸೇಜ್ಗಳನ್ನು. ಕನ್ನಡ ಕ್ಯಝುವಲ್ ಅ ಅಥವಾ. ನಿಜವಾಗಿತ್ತು ಏ ಇದನ್ನಿಲ್ಲ.
ಹ್ಮ.
ಕೇಳೋದಕ್ಕೆ ಯಾರು ಇದ್ರಾ. ಅಂತಾ.
ಹ್ಮ್.
ಅಿಸಿಲ್ಲ ಹ. ನಾನು.
ಹ್ಮ.
ತುಂಬಾ ಡೌನ್ಸ
ಹಾ.
ನಿಮ್ಮ ಜೊತೆ. ಮಾತಾಡಬಹುದಾದ ಕೆಲ ಗೆ ಸಾಕಾ. ಚಿಕ್ಕದು ಪ್ಲಸ್. ನಿರಾಗಿ ಗಿ.
ಹ್ಮ್.
ಏ ನಾ ನಾನು. ಈಗ ಸ್ವಲ್ಪ ಕಶನಾಾಡ ಮಾಡಿ. ಹಾಗಿದ್ರೆ.
ಹ್ಮ್.
ಸರಿಯಾಗಿ ಇದೆಲ್ಲ. ನಾನು ಒಳಗೇನೆೇ ಇದುಕೊಳ್ಳಕ್ಕೆ. ಆಗ್ತಾ ಇಲ್ಲ ಕಾರಲ್ಲಿ ಆದ್ರೂ ನಿಮ್ಮ ಜೊತೆ ಇರಬಹುದು ಇರಬಹುದೇ ಬೇಕಾದ ಹ್ಮ್
ಮತೆ
ಹೇಳ್ತೀನ್ ಕೇಳು ಬೇಕಾದ್ರೆ ಇದನ್ನ ಕಾಪಿ ಮಾಡಿ ನಿನ್ನ ಸ್ಟೈಲ್ಗೆ
ಹ್ಮ
ಕಂ ಚೇಂಜ್ ಮಾಡಿ
ಹ
ಮೂಡ್ ತು ತುಂಬಾ ಭಾರ ಅನ್ಸುದು ದಯವಿಟ್ಟು ಹೆಲ್ತ್ ಕೇರ್ ಪ್ರೊಫೆಷನಲ್ ಹತ್ರ ಹ ಮಾತಾಡು
ಇಂಡಿಯಾ
ಐಕೋ ನೈನ್ ಒನ್
ಒನ್ ಫೈವ್ ಟೂ ನೈನ್ ನೈನ್ ಟೂ ಸೆವೆನ್ ಎಟ್ ಒನ್
ಹ್ಮ್ ಹ್ಮ್
ಹ್ಮ್ ಮತ್ತೆ ಎನು ನಾನ್ ಹ್ಮ ಇಲ್ಲೇ ಸ್ವಲ್ಪ ವಾಶ್ರೂಮಿಗೆ ಹೋಗ್ಬೇಕಾಯ್ತು ನಾನು ಹೋಗಿ ಬಂದು ಕಾಲ್ ಮಾಡ್ಲಾ.
ಸರಿ ಇಡ್ತೀನಿಗಾ.